ಹ
ಹಲೋ ಚೆನ್ನೀನಪ್ಪ ನೀನ್ ಚೆನ್ನ ಇದೀಯಾ
ಹ್ಮ್ ಚೆನ್ನಿದ್ದೀನಿ ಇಲ್ಲ ಸುಮ್ನೆ ಫೋನ್ ಆಡ್ತಾಕ್ ಕೂತಿದ್ದೆ ಫೋನ್ ಮಾಡುವ ಕ ಅನಸ್ತು ಅದಕ್ಕೆೇ ಮಾಡ್ದ ಹ್ಮ್ ಆಯ್ತು
ಆಂಟಿ ಅಯ್ಯ ಎಲ್ಲಾ ಚೆನ್ನ ಇದಾರೆ
ಹ್ಮ್ ಚೆನ್ನಾರ
ಮಳೆ ಬಂದೈತ ಅಲ್ಲಿ
ಇಲ್ಲ ಮಳೆ ಮಂದಿಲ್ ಸಹಾನ
ಹೌದ ಇಲ್ಲ ಸಾನ ಕಣ
ಹ್ಮ್
ಯಾಕ ಹುಷಾರಿಲ್ಲೇ
ಸ್ವಲ್ಪ ಕೆಮ್ಮು ನಿಂಗೆ
ಹಂದ ನಾ ನೀನು ಈಗಿನ ಹಾಸ್ಪಿಟ್ಲಿಂದ ಬಂದಕಣ
ಹ್ಮ್
ಮತ್ತೆ ಏನ್ ಮಾಡ್ತಾ ಇದ್ರಪ್ಪಾ ಹೆಂಗೈತಿ ಅಶಿನಕ್ಕ ಫೋನ್ ಮಾಡತ್ ಅಶಿನಕ್ಕ
ಹಶಿನಾಕ್ ಮಾಡಿತ್ತು
ಹ್ಮ್
ಓಕೆ ನ ಪೋೀಸಿನ ಏ ಅಪ್ೇ ಹಾತನ ಏನ ಅಂತ ಹೇಳಳ್ ಸಿಕ್ತವ ಎಲ್ಲ ಬರ್ಸ್ಕಿ ಬರ್ಬೇಕಕ್ಯ ತು ಬರ್ಷಿಂಗಾರ ಕೆ ಹೋಗಿತ್ತು ಗಂಗೆ ಚೆನ್ನ ತೆ
ಹ್ಮ್ ಚೆಾಯ್ತು ಅಜ್ಜಿ ನಾನು ಈಗಿನ ಹಾಸ್ಪೆಟ್ಲ್ಿಗೆ ಹೋಗ್ ಬಂದ್ವಿ
ಹ್ಮ್ ಇ ಒಮ್ಮ
ಮತ್ತೇನಪ್ಪಾ ಎಲ್ಲಾ ಚೆನ್ನಾಗಾರ ಅಲ್ಲಿ ಊರಾಗ ಕಮಲಮ್ಮ ರಾಮಪ್ಪ
ಹ್ಮ್ ಚೆನ್ನಾಗಿರಲ್ಲ
ಯಾವ ಬತಿ ಊರಿಗೆ ಹೌದು ಕೊೋಡಪ್ ನಿಮ್ಮೂರಿ ಬರ್ತೀನಿ ಅಂತ ಇತ್ತಪ್ಪಾ
ಹ್ಮ್ ತೊಂದರೆೆ ಕರ್ಕೊಂಡ ಹೋಗತ
ಹೌದೇನೋ, ಯಾವಾಗ ಬರ್ತಿ ಲೆಕ್ಕಹಳ್ಳಿ
ಅದಲ್ಲ ಕೇಳಿ ಯಾವತ್ನ ಗೊತ್ತಿಲ್ಲಂದ ಎ ದಸ ಬಂದ್ರೆ ಕೊೋಡಪ್ಪನ ಕರ್ಕೊಂಡ್ ಹೋಗ್ತನಿ
ಹ್ಮ್ ನ ಕ ಮರಿ ಅಷ್ಟ್ ಚೆನ್ನಾಗ್ ಆಟಾ ಆಡುತ್ತೆ
ಹ್ಮ್
ಹ್ಮ್ ನಮ್ ಕರ್ಣ ಮಾಡ್ತವಿ ಬರ್ರಿ
ನಾಮಕರಣ
ಹ್ಮ್ ಮತ್ತೆ ಅಲ್ಲಿ ಏನೇನ್ ಹಾಕಿದೀರ ಅತ್ ಕಡತ ಬೆಳೆ
ತಾಳಂಬರ ಸುಗಾಂದ್ರಜಾ
ಹ್ಮ್ ಹ್ಮ್ ಬೆಳ್ಳುಳ್ಳಿನ ಹಾಕಿದ್ದೀರಾ
ಹ್ಮ್
ಏ ಬಿಡಪ್ಪ ಚೆನ್ನಾಗ್ ಬಡ ಬೆಳಿತೀರ ನಾವ್ ಇಲ್ ಮೆಕ್ಕೆೆ ಜೋಳ ಹಾಕಿವ
ಹಾಕಿ ಮತ್ತೆ
ಓ ಯಾಲಕ್ಕಿನ ಹಾಕಿದ್ದೀರಾ ನಾವು ಅಡಕೆ ಜಳ ಹಾಕಿವಿ ಚೆನ್ನಾಗದಾವ ಇವಾಗ ಅಡಕೆ ಗಿಡ ಒಣಗ್ತಿದ್ವಲ್ಲ ಸಾವೆ ಹಾಕೀರಾ ವರ್ಷ್ಣನು ಹಾಕಿದೀರ ಏನು
ನಾವೆಲ್ಲ ದುಡ್ಡನ್ ಬೆಳೆ ಮಾಡ್ಬೇಕಂತ
ಏ ಬಿಡಾಪತ್ಲ ನಾವವು ಹ್ಮ್ ನಾವು ಸಿಂಧಿಸ ತರೋನ ಅಂತ ಮಾಡೀಿವವಿ ಎರಡ್ ಸಿಧಿಸ ಲೋನ್ ಮೇಲ್ಾ ಗಂದು ನೇಪಾರ ಹಾಕಿ ಅಲ್ಲೇ ಹೊಲ್ದ ಸೆಟ್ಲ್ ಆಗೋಣ ಅಂತ ಗಂಗಾಜಿನೂ ಕೊಡಪ್ಪನು ನೋಡ್ಕನಾನ ಅಂತ ಮತ್ತೆ ಅಬಿ ಏನ್ ಮಾಡ್ತಾನೆ.
ಅದ ಆಟ ಆಡಕ್ ಹೊಗಿದನೆ ಹುಡ್ಗುರ್ ಜೊತೆ.
ಆ
ಹುಡ್ಗುರ್ ಜೊತೆ ಆಟ ಆಡಕ್.
ಹೌದ
ಮತ್ತೆ ಏನ್ ಸಮಾಚಾರ.
ಎಲ್ಲಾ ಹೇಳ್ಬೇಕಪ್ಪ. ಅರ್ಚನಾಗ ಮಾಡಿದ್ದೇನ್ ಫೋನ್.
ಅರ್ಚನಗ್ ಮಾಡಿದ್ದೇನ್ ಫೋನ್. ಇಲ್ಲ ಇಲ್ಲ ಹೇಳಿ ಯಾರ. ಇಲ್ಲ ನಾನು ಆ ವರಗ್ ಕುತೀನಿ.
ಮಾಡಿದ್ದ ಅಷ್ಟೇ ಫ್ರೆಂಡ್ ಮಾಡಿ ಮಾತಾಡ್ಸಸಿದ್ದೆ ಅವರೇ ಒಂದು ನಾಕ್ ತಿಂಗಳು ಐದು ತಿಂಗಳುಕ್ ಮಾಡ್ದೇ. ಸುಮ್ಮನೆ ಮಾಡಿದ್ದೆ ನಿನ್ ಆಮೇಲೆ ಯಾರ್ ಕ್ರ ಹೇಳ್ಬಾರಬ ಹೇಳ್ಬು ಇಲ್ಲಿ ಕಣ ಸೃಷ್ಟಿ ಆಮೇಲೆ.
ಇಲ್ಲ ಕಣಪ ನಾನ್ ಯಾರಾಗ ಹೇಳಲ್ಲ ಕೇಳ್ರಿ ಯಾಕ ಇವತ್ ನೆನ್ಪಾಗಿದ್ಲು.
ಅಮೃತ ಅವರ್ತ ಹೆಂಗ್ ಮಾತಾಡ್ತ ಆತರ ಮಾಡಿದಷ್ಟು.
ಹ್ಮ್ ಅಮ್ರುತಂಗ್ ಮಾಡಿದ್ದೇನು.
ನಿನಗ್ ಹೇಳಿದ್ದೆಲ್ಲ ಕಾಣ್ ಸೃಷ್ಟಿ ಯಪ್ಪ.
ಬ ಇಬ ಬಿಡು ಸರಿ ಆಯ್ತ್ ಬಿಡು ಅದನ್ನೆಲ್ಲಾ ಕಾಲೇಜ್ಗೋಗಿದ್ದ.
ಯ
ಹ
ಅರಿ ನೀ ಪಕ್ಕಗೆ ಹಣ್ಣವರು ಇದರೆ ಹಂಗೆ ಸೃಷ್ಟಿಯ ಅವ್ರಪ್ಪ ಅಮ್ಮ ಯಾರಾರು ಹೇಳಿ.
ಇಲ್ಲ ಹೇಳು.
ಡಿ ಬರ್ತೀನಿ ನಿಂತಕ ಕಟ್ ಮಾಡೋ ಹತ್ತು ನಿಮಿಷ.
ದುಡ್ಡು ಬರ್ಲ್ಲ ಅಂದ್ರು ಪರವಾಗಿಲ್ಲ.
ನೀ ಮಾತಾಡದ್ ಇಲ್ಲಿಗ್ ಕೇಳಿಸತೈತಿ ಹೊರಗದ್ದು.
ತೊ ಇಲ್ಲ ಕಣೊ. ಮರ್ತೇನಪ್ಪಾ
ಇಲ್ಲ ವಳಕೆ ಬಂದ್ ಮಾತಾಡು ಏನು ಆಗಲ್ಲ.
ಹ್ಮ್ ನೀನು ಅಲ್ಲಿ ಊರಾಗ ಒಳಗದಿ ಏನು. ಹ್ಮ್ ನಾನ್ ಈಗಿನ್ನು ಹೊರಗಿದ್ದೆ ಒಳಕ್ ಬಂದೆ ಕಣಪ್ಪ.
ನಿದಾನುಕೆ ಮಾತಾಡ ನನಗ್ ಹೇಳ್ದಂಗೆ.
ಹ್ಮ್ ಮತ್ತೆನಪ್ಪ
ಮತ್ತೇನು ಇಲ್ಲ ಇನ್ ಐದ್ ನಿಮಿಷ ಮಾತಾಡಕ ಅಷ್ಟ ಆಗದ್ ನಿಂತಗೆ. ಸುಮ್ನೆ
ಹ್ಮ್
ಐದ್ ನಿಮಿಷ ಅರಾಟೆ ಟಾಸ್ಕ್ ಕಂಪ್ಲಿಟ್ ಆಗುತ್ತೆ.
ಹೌದೇನು
ನಿನಗ್ ಎಪತ್ ರೂಪಾಯ್ ಬರುತ್ತೆ ನನಗ್ ನೂರು ರೂಪಾಯಿ ಬರುತ್ತೆ.
ಓ ಹಂಗಾ
ಬೀಡಪ್ಪ ನಾವು ಬಡುವ್ರೆ ಕಣೊ.
ದಾಸೆ ಮಾಡಿ ಬಾ ಬರುವಂತೆ ತಿನ್ನುವಂತೆ
ಹ್ಮ್
ನಾಳಕ್ ಮಟನ್ ಮಾಡ್ತೀವಿ
ಹ್ಮ್
ಹೌ
ನೀವ ಹೆಂಗ ಮಾತಾಡ್ತಿರಪ್ಪ
ನಾವೇ ಹ್ಮ್ ಬ್ಲೂಟೂತ್ ತಗೋಬೇಕು ಚೆಾಗಿರುತ್ತ ನಾ ಅದಕ್ಕೆ ಬಕ್್ತನಿ ಇನ್ನೂರು ರೂಪಾಯ್ ಹೋದಾಗ
ಬ್ಲೂಟೂತ್ ಮಾಡ್ಕೊಂಡ್ರ ಸುಮ್ ಆರಾಮ ಫೋ ಜಾಮ್ಾಿಕ ಮಾತಾಡ್ಕೊಂಡ ಅ ಆರಾಮಷ್ಟು
ಹ್ಮ್ ಮಾತಾಡ್ಬೋದು ನೀನ್ ಬರ್ಬೇಕಾರ ತಗಮ್ಮ ನಾನು ನನಗೊಂದ
ಹ್ಮ್
ಹ್ಮ್ ಕಾಲೇಜ್ ಎಲ್ಲ ಹ್ಮ ಮಾಡ್ತೀವಿ ಕಾಲೇಜಲ್ಲಿ ಹೆಂಗ್ ನಡೀಿತೈತೆ
ಕಾಲೇಜ್ ಮುಗೀತು ಬನ್ನಿ ಮತ್ತೆ ಇನ್ನೊಂದು್ ವರ್ಷಕ್ಕೆ ಕಡ್ಮಿ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಆಗ್ಬೇಕು ಒೊಂದು ವರ್ಷರ ಡಿಗ್ರಿ ಕಂಪ್ಲಿಟ್ ಹ
ಹ್ಮ್ ಪಲ್ಲವಿ ಹ ನಿಮ ಪ್ರವೀಣ ಅರುಣ್ ನ ನನ್ ಏನ್ ಅಕ್ಕೆ ಗೊತ್ತಾರೆ
ಅವನು ಐಪ ಎಲ್ಲಾ ಸಾಲ ಮಾಡಿ ಬೆಂಗ್ಳೂರ್
ಹ್ಮ್ ನೀನ್ಂತ ಇಲ್ಲ ಆಡಕ್ ಹೋಗಬೇಡ
ನಮ್ಮನಳ ತಿಕ್ಳ ನಂದ ಮಕ್ಳು ಅಂತಾರೆ ಈಗ್ ಬಳ ಮಾತಾಡ್ತಿದಾರ ಇಲ್ಲ ಅಂತ
ಹಾ ಏನು ಏನೇವಂತ
ಇದ್ರಾಗೆ ಸೆಟಿಂಗ್ಸ್ ಯಾವತರ ಐತಿ ಅಂತ ನೋಡ್ತಿದೇಿ
ಹೌದೇನು ನನಗ ಒಂಚೂರು ಹೇಳ್ಕೊಡಪ್ಪಾ ನನಗೂ ಗೊತ್ತಿದ್ದೀನಿ ಇವತ್ತಿನ ನಿಮ್ಮ ಮನೆಯಲ್ಲಿ ಹ್ಮ್ ಹ್ಮ್ ಒಂದ್ ಗಂಟೆ ಮಾತಾಡ್ಬೇಕು
ಅಂತ ಮೂವತ್ತು ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕು
ಹ್ಮ್ ದಿನಕ್ಕೆಾರ್ ಟಾಸ್ಕ್ ಇರ್ತವೆ
ಒಟ್ಟ ಅವ್ರರು ಹೆಂಗ ಹೆಂಗ್ ಕೊಡ್ತಾನ ಹಂಗೆ ಕಂಪ್ಲೀಟ್ ಮಾಡಿದ್ರೆ ದುಡ್ಡು ಬಿಡಿಸಕಬಹುದು
ಹ್ಮ್ ನಮ್ ಬೆಕ್ಕಿ ಮರಿ ಎರಡು ಆಟ ಆಡ್ತದ ನೋಡಪ್ಪ ಒಂದ್ ಬೆಕ್ಕಿ ಮರಿ ಒಂದ ದೊಡ್ಡ ಬೆಕ್
ವೀಡ್ಯಾಕಾಲ್ ಮಾಡಕ್ ಬಂದಿ ನೋಡ್ಬೋದ ಆಯ್ತು ವೀಡ್ಯಾಕಾಲ್ ಬರೋದು
ಹ್ಮ ಕಡಪ್ಪನ ಕೋಡಪ್ಪನ ಐತಿ ಚನ್ನ್ ನೋಡ್ಕಲ್ಿ ಊರಿಗೆ ಕರ್ಕೊಂಡ್ ಹೋದಾಗ
ಸ್ವಲ್ಪ ನಿಧಾಕ್ ಮಾತ್ರ ವಯಸ್ಸ ಆಾಕತಿ ಜಾಸ್ತಿ ಆಾಕತಿ ಸೃಷ್ಟಿದರ ನೀಟ ಪರ್ಫೆಕ್ಟ್ ನೀಟ ಮಾತಾಡ್ರ ನಾವ್ೇಏನೇ ಮಾತಾಡಿದ್ರ ಮೇಲೆ ಕ್ವಶನ್ ಕೇಳ್ತಾರಂತ ಇದ್ರ ಮೇಲೆ ನಾವ್ ಮಾತಾಡಿರದ ಮೇಲೆ ಅದ್ರಾಗ ನಾವ ಏನ್ ಮಾತಾಡಿದ ಅದನ್ನ ಕೇಳ್ತಲ್ಲ ಅದ್ ಕರೆಕ್ಟ್ ಹೇಳಿದೆೆ ಮತ್ತ ಅದ್ರ ಮೇಲೆ ದುಡ್ಡು
ಹ್ಮ್ ಹೆಂಗ್ ಗೊತ್್ಮಿನಿ
ಸುನೀತಾ ಕೇಳಿತ್ತು
ಹ್ಮ್
ಹ್ಮ್ ಎಷ್ಟಕ್ರನ್ ಸಹಿತ ಇನ್ನು ಮೂರು ನಿಮಿಷ ಐತಿ ಮೂರು ಏಳ್ು ಮೂರು ಹೊತ್ತಾಗಲ್ಲೇ
ಎಂಟ ನಿಮಿಷ ಆಯ್ತಾ ಕಣಪ್ಪ ಅಲಯ ಮತ್ತೇನಪ್ಪಾ?
ಮತ್ತೇನೂ ಇಲ್ಲ.
ಹ್ಮ್ ಎಲ್ಲಾ ಬೆಳೆ ಚೆನ್ನ ಐತೆ.
ಹ್ಮ್
ನಮ್ದು ಮೆಕ್ಕೆ ಜೋಳ ಅಂತು ಹಂಗಿಗಿಲ್ಲ.
ಯಾಲಾಕ್ಕಿ ಹಾಕಿದ್ ಅದು ಯಾಕೆ ಒಣಗಗ್ತೈತಿ ಮಳಿಲ್ದಲ್ಲ ಶುಂಠಿನ ಒಣಗ ಎಲ್ಲ ಒಣಗ್ತೈತಿ.
ಹ್ಮ್ ನಾವಿವತ್ತಗ್ಲಗ್ಲ ದೊಡವ ಮನೆಗ್ ಇದ್ವಿ.
ದುಬೈಂದ ಪೈಪ್ಲೈನ್ ಮಾಡಸ್ಬೇಕು.
ಅಬ್ಬಬ್ಬ ನೀನೇ ಸುಮಾರ್ಕಿಲ್ಬಿಡಪ್ಪ. ಅಲ್ಲೋಗ್ ಕೂತ್ಗ.
ದುಬೈ ಪಕ್ಕತದಲ್ಲಿ ಇರೋದ್ ಮೂರ್ ಕಿಲೋಮೀಟರ್ ಆತಿ ನಮ್ಮೂರಿಗೆ.
ನು
ಹ್ಮ
ಹ್ಮ್ ನಾನೇ ತಮಿಳ್ನಾಡು ಇಲ್ಲೇ ಒಂದ್ ಕಿಲೋಮೀಟರ್ ಐತ್ ಕಣ ನಮಗೂ.
ತಮಿಳ್ನಾಡ್ಗೆ ಯಾವ್ ಕೆರೆನೂ ಇಲ್ಲ.
ತಮಿಳ್ನಾಡಾಗ ಇದ್ದಾವಂತೆ.
ಒ ಮತ್ತೇನಪ್ಪಾ ಸಮಾಚಾರ ಊಟಕ್ಕೇನ್ ಮಾಡಿದ್ದಾರೆ? ಹಾ
ಅಂಗೆ ಇರು.
ಹ್ಮ್ ಹ
ಹ್ಮ್
ಹ್ಮ್ ಹೇಳೊ.
ಮತ್ತೇನ್ ಸಮಾಚಾರ?
ಹೇಳ್ಬೇಕಪ್ಪಾ ಊಟಕ್ಕೇನ್ ಮಾಡಿದ್ದಾರೆ?
ಊಟಕ್ಕೆ. ಮಟನ್ನು ಫ್ರೈ ಮಾಡಿದ್ದಾರೆ ಊಟ ಮಾಡ್ಬೇಕು.
ಬಳಾಪ. ಮತ್ತೇನಪ್ಪ? ಒಳ್ಳೆಸ ಒಳ್ಳೆಲ್ಲ ಊಟ ಮಾಡ್ತಿಯಲಪ್ಪಾ. ಏನು ಬಿಡ್ಬೇಡಿ ಎಲ್ಲ ಗೋಸ್ಕರ ಮತ್ತೇನಪ್ಪಾ ನೋಡು.
ಹೌದೇ? ಹ್ಮ್ ನಿರ್ಮಲಾಕ್ಕ ಫೋನ್ ಮಾಡಿದ್ರಾ? ನಿರ್ಮಲಕ್ಕ ಫೋನ್ ಮಾಡಿದ್ದ?
ಇಲ್ಲ ಸರಿ ತಡಿ
ಹ್ಮ ಸರಿ ಕೊಡಪ್ಪ ಹೊಡಿಬ್